ಊಹ್ ಹಲೋ.
ಏನ್ ಮಾಡ್ತಿದ್ದೀರಾ.
ಏನ ಇಲ್ಲಾ ಸುಮ್ ಕೂತಿದ್ದೀ ನೀವು ಏನ್ ಮಾಡ್ಸ.
ನಂದೆ ಅಕ್ಕು ಬರಲ್ಲಾ ಆಗಿರ್. ವೆ ನಮ್ ಬರ್ತಾ ಇಲ್ಲಾ ನಮ್ದು ಅದು ಏನಾಗಿದೆ ಇವಾಗ. ಮಾತಾಡಿದೀವಲ್ವಾ ಮೇಬಿನೇ ಇಶ್ಯೂ ಇದೆ ಅನ್ಸುತ್ತೆ. ನೀವು ಅವಾಗ ಎ ಹನ್ ಅದು ನೀವು ಅವಂನ ಏನ ಅಂದ್ರೆ ಅವಾಗ ಒಂದ್ ಕ್ವಾಲ್ ನಲ್ ಈ ತರಾ ಬರ್ತಿದೆ ಅಂನ್ ತನ್ನಲ್ವಾ. ಬರ್ತಿಲ್ಲಾ ಮುಂದುವರೆಸಿ ಅಂತ್. ಫುಲ್ ಟ್ರಸ್ಮು. ಆಕಿಯಾ ಆಕಿ ಅಂತ ಅಂದ್ರಿ ನೀವು ಹಾಕಿದ್ದೀನಿ ಅದ ಏನಾಗಿದೆ ಗೊತ. ಪ್ಪಾ ಜೀರೋ ಬಂದಿದೆ ಅಲ್ಲಿ ಕಾನ್ಫ್ರನ್ಸ್ ಡ್ಯಾಶ್ ಬೋರ್ಡ್ಲ್ಲು ಮನ್ನೀವು ಎ ಇಲ್ಲಾಕ್ಕಾ ಅಂದ್ರಲ್ವಾ. ಅಗೆ.
ಅದು ಈ ಸರ್ ನೀವು ಬರ್ಲಿ ಮಾಡ್ಲಿಲ್ಲ ಅಂದ್ರೆ ಅದು ಅಷ್ಟೇ ಕುಂದರುತ್ತ ಮುಂದ ಕಾಲ್ನೆ ಮಾಡ್ಲಕ್ ಬರಲ್ಲಾ.
ಹ್ಮ ಅದು ಹೆಂಗ್ ಮಾಡಿದ್ದಾರಾ ನೋಡಿ ಅವ್ರು.
ಅದು ನನ್ ನಂದು ಅಷ್ಟೇ ಆಗಿದೆ ನಂದನೂ ಆಗಿದೆ ಒಂದೊಂದು.
ಹಾ
ಹ್ಮ್ ಅದು ಎಡಿಟ್ ಟ್ ಮಾಡಿದ್ರೆನೂ ಬರಲ್ಲ ಅದು ಎಡಿಟ್ ಮಾಡಿದ್ರುನು ಬರುತ್ತೆ ಹಂಗೆ ಎಡಿಟ್ ಮಾಡ್ಲಿಲ್ಲ ಅಂದ್ರುನು ಹಾಗೆ ಬರುತ್ತದು. ಹ್ಮ್ ನಾನ್ ನೋಡಿದ್ದೀನಿ ಎಡಿಟ್ ಮಾಡಿ ಅದು ಏನು ಏನು ಪ್ರಾಬ್ಲಮೇ ಆಗಲ್ಲದು ಸು ಎಡಿಟೆ ಆಗಲ್ಲದು ಜೀರೋನೆ ಅಂತ
ಫಸ್ಟ್ಗಿಲ್ಲ. ಬ್ರೊ ಫಸ್ಟಗದು ಪೆನ್ಸಿಲ್ ಸಿಂಬಾಲ್ ಇದೆಯಲ್ವಾ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಮತ್ತೊಂದ್ಸಲ ಮ ಮಾಡ್ಬೋದಿತ್ತು ನಾವು ಕಾಲ್ ಬರ್
ಇಲ್ಲಿಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಹಾ ಹೌದಾ.
ಹಾ ಮತ್ತೆ ಅವಾಗೆಲ್ಲ ಅವಾಗೆಲ್ಲ ಕ್ವೊಶನ್ಸ್ ಕೊಡ್ತಾ ಇದ್ರು ಬಟ್ ಇವಾಗ ಕ್ವೊಶನ್ಸ್ ಕೊಡ್ತಾ ಇಲ್ಲ.
ಹಾ ಹೌದೌದು.
ಹಾ ಊಟ ಆಯ್ತಿನ್ ಊಟ ಆಯ್ತಾ?
ಇಲ್ಲ ನಿಮ್ದು?
ನಮ್ದಿನ್ನೂ ಊಟನೇ ಬಂದಿಲ್ಲ ಊಟ ಮಾಡಲ್ಲ.
ಯಾಕೆ?
ಆಯ್ತಲ್ಲ ಊಟ.
ಅದು ಹೊಟ್ಟಿ ತುಂಬುತ್ತಾ ಅದು.
ಸಾಕಷ್ಟೇ ಆ ಅಷ್ಟೇ ಅಸ್ವಿಲ್ಲ. ಹೊಟ್ಟೆ ತುಂಬಿದೆ.
ಆಯೋ ಏಡ್ ತಿನ್ ತರ್ ನೀವು ಅಷ್ಟೇ ಹೊಡಿ ತಂತ್ರೆ
ಇಲ್ಲ ಬ್ರೋ ಹಸ್ವಿಲ್ಲ ಹಸ್ವಾದ್ರೆ ತಿಂತೀನಿ ನೋಡ್ತೀನಿ ಚಪಾತಿ ಚ ಪಾತಿ ರೋಲ್ ಮಾಡ್ಕೊಂಡು ತಿಂತೀನಿ. ತಿಂದ್ರಷ್ಟೆ.
ಹೌದು.
ಹ
ಹ್ಮ್
ಅದು ನಾವು ಸಾಯಂಕಾಲ ಆವಾಗ ಬ ಚ್ಚಿ ಕೆಮ್ಮ ಮತ್ತೆ ಕೋಲ್ಡ್ ಆಗ್ಯದಲ್ಲ. ಹ ಆ ಟೀ ಒಂದು ಕುಡ್ದ್ ಹು.
ಏನ್ ಕುಡುದ್ರಿ.
ಟೀ ಟೀ ಕಾಫಿ. ಟೀ ಎಲ್ಲ ಕಾಫಿ ಕಾಫಿ ಹ್ಮ್.
ಹ್ಮ್.
ಕಾಫಿ ಕುಡ್ದಿ.
ಹೇಗಿದೆಯಾ ನಿಮ್ ಕಡೆ ವಾತಾವರಣ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಾ.
ಮಾತ್ ಕೇಳಿಸ್ತಿಲ್ಲ ಬ್ರೊ ಮಾತಾಡಿ.
ನಾ ಮಾತಾಡ್ತಾನೆ ಇದೀನಿ ನಿಮ್ದೇ ಕೇಳಸ್ತಿಲ್ಲ.
ಇವಾಗ.
ಕೇಳಿಸ್ತಿದೆ.
ಅದು ಹಿಂಗ್ ಸ್ವಲ್ಪ ಆ ಕಡೆ ಸೈಡಿಗೆ ಹೋದ್ನಲ್ಲ ಊಟ ಬಂದಿದೆ ಅಂತ ಹೇಳಿದೆ ನಮ್ಮ ರೂಮ್ ಅವ್ರಿಗೆ ಅದಕ್ಕೆ.
ಹಾ ಹೌದಾ. ಹೇಗಿದೆ ನಿಮ್ ಕಡೆ ವಾತಾವರಣ.
ಇವತ್ತು ಮಳೆ ಮೋಡ ಆಗಿತ್ತು ಬಟ್ ಮಳೆ ಬಂದಿಲ್ಲ ಹ.
ನಮ್ ಕಡೆನೂ ಜಾಸ್ತಿ ಗಾಳಿ ಬಿಟ್ಟಿದೆ ಮಳೆನು ಬಂದಿಲ್ಲ ಬರ್ಬಹುದು.
ಹೌದಾ.
ಹ್ಮ್ ಲೈಟ್ ಹೋಗಿದ್ದಾವೆ ಹ್ಮ್ ಗಾಳಿ ಬಿಟ್ಟಿದೆ ಜಾಸ್ ತಿನೇ ಇದೆ ಗಾಳಿ.
ಹ ಹಾ ಹಾ ಇಲ್ಲಿ ಅನ್ಕೊಂಡೆ ನಾನ್ ಹಂಗಂದ್ಬಿಟ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ.
ಅಲ್ಲಿ ವಾಷಿಂಗ್ ಮಷೀನ್ ನಿದೆ ಏನು ನಿಮ್ಮ ಹತ್ರ.
ಏನದು ಸೌಂಡ್ ಸೌಂಡ್ ಬರ್ತಾ ಇದೆ.
ಅದು ಗಾಳಿ ಸೌಂಡ್
ನಂದು ನಂದು ಸೌಂಡ್ ಬರ್ತಿದಯಾ ನಿಮ್ದು ಬರ್ತಿದೆ.
ಅದು ಗಾಳಿ ಸೊಂಡ್ ಬರ್ತಾ ಇದೆ.
ಹಾ ಇವಾಗ ಬರ್ತಿಲ್ಲ ಹೌದಾ.
ಹ್ಮ್.
ಇದೆ. ನಾಮ್ ಅದೇ ವಾಷಿಂಗ್ ಮಿಷನ್ ಹಾಕ್ಬೇಕನ್ಕೊಂಡ್ ಹಾ ವಾಷಿಂಗ್ ಮಷಿನ್ ಇದೆ.
ಇಂದು.
ಇಲ್ಲ ಬ್ರೋ ಅದಕ್ಕಂತೂ ಸಪ್ರೇಟ್ ಏನ ಇಲಾ ನಾವು ಮಂತ್ಲಿ ಎಂಟು ಸಾವಿರ ಕೊಟ್ರ ಆಯ್ತ ಅಷ್ಟೇ. ಎಲ್ಲದ್ರಲ್ಲೇ ಬರುತ್ತೆ.
ಕ್ಲೀನ್ ಆಗುತ್ತಾ ಬಟ್ಟಿ ವಾಷಿಂಗ್ ಮಿಷಿನ್ ಅಲ್ಲಿ.
ನಮ್ದೇನ್ ಏನ್ ಕೊಳೆ ಆಗ ಅಲ್ವಾ. ಸುಮ್ನೆಂಗ್ ಹಾಕೊಂಡು ಹೋಗಿತಿವಿ ಕಾಲೇಜ್ಗೆ. ಕ್ಲಾಸ್ ಅಷ್ಟೇ. . ನಮ್ಗೇನ್ ಅನ್ಸಲ್ಲ ಸುಮ್ಮನೆ ಅದ್ದ ಹಾಕಿದ್ರು ನಡೀ ಹಾ .
ತ್ತು.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
ಹಾ ಹ್ಮ್ ಹಲೋ.
ಹಾ ಬ್ರೊ ಅಷ್ಟೇ ಏನಿಲ್ಲ. ನಿಮ್ ಪಿ ಜೆಲಿ ಇ ನಿಮ್ದು ಹಾಸ್ಟೆಲ್ ಅಲ್ಲಿ ಇಲ್ ವಾ ಹ್ಮ್ಮ್.
ಇಲ್ಲ ನಮ್ಮ ಹಾಸ್ಟಲ್ ಇಲ್ಲಿ ನಾವೇ ಹಕ್ಕೋಗ್ಬೇಕು.
. ನೋಡ್ಬೇಕೆಂಗ್ ತೊಳ್ಕೊತಿರೊ . . ಹಂಗೆ ಆಗುತ್ತೆ ನಾವು. ಪಿ ಯು ನಾವು. ಡಿಗ್ರಿ ವರೆಗೂ ನಾವೇ ವಾಶ್ ಮಾಡ್ಕೊಂಡಿದ್ದೀವಿ ಇವಾಗ ವಾಶ್
ಅದ್ಕಲೆ ಅದ್ಕಲೆ ಇವಾಗ ಅದ್ ಕಲೆ ಇವಾಗ ಬಸ್ ಪಾಸ್ ಮಾಡಸ್ತಾ ಇದ್ದೀನಿ ಸುಮ್ನೆ ಡೈಲಿ ಬಂದು ಮನೆಗ್ ಮನಾಗ ಬಂದು ಹಕೊಂಡ್ ಹೋಗಕೆ.
ಮತ್ತ್ ಹೆಂಗಿದ್ರು ಸಮೀಪ ಆಗುತ್ತಲ್ವಾ ನೀವ್. ಆರಾಮಾಗಿ ಹೋಗ್ಬೋದು ಬಸ್ಸಿಂದಾನೆ ಯಾಕೆ ಕೆ ಅಲ್ಲಿರೋದು
ಅದೇ ನಮ್ದು ಕ್ಲಾಸ್ ಒಂದ್ ಸ್ವಲ್ಪ ಇಂಚೆ ಮುಂಚೆ ಇರುತ್ತಲ್ಲ ಅದಕ್ಕೆ ಲೋಕಲ್ ಮಾಡ್ತಿರೋದು ಆ ಹಾಸ್ಟೆಲಲ್ಲಿರೋದು.
ಹ ಅವ್ರ್ ಯಾವಾಗ ಹೇಳ್ತಾರೋ ಯಾವಾಗಿಲ್ಲ ಅಂತ ಗೊತ್ತಾಗಲ್ಲ ಅಂತಾನ.
ಇವಾಗ ಪಿ ಕ್ಲಾಸ್ ಇದೆ ನಮ್ಗೆ ಮಾರ್ನಿಂಗ್ ಡೈಲಿ ಪಿ ಕ್ಲಾಸ್ ತಗೋತಾರೆ ಅಷ್ಟು ಬೇಗ್ ಗ ಹೋಗಕಾಗಲ್ಲ.
ಹಾ.
ಅದಕ್ಕೆ ಮಾಡಿರೋದು. ಮತ್ತೆ
ಹ
ಮತ್ತೆ ಹಲೋ ಹಲೋ
ನ್ ಮಾಡಿದ್ದಾರೆ ಅಂ ಅಂತ ಕೇಳಿದ್ರು.
ಏನು? ಹಲೋ ಕೇಳಿಸ್ತಿಲ್ಲ ಹಲೋ.
ಹಾ ಬ್ರೊ ನಮ್ಗೆ ಕೇಳಿಸ್ತಿದೆ. ಅದು ಏನ್ ಮಾಡಿದಾರೆ ಚಪಾತಿಯಲ್ಲಿ ಪಲ್ಯ ಅಂತ ಕೇಳಿ ಇದ್ರು ಆಲೂ ಅಂತ ಹೇಳ್ದೆ.
ಹೌದು.
ನೀವೇನ್ ಮಾಡಿದ್ದೀರಾ?
ನಮು ಇನ್ನ ಏನ್ ಮಾಡಿದಾರ ಗೊತ್ತಿಲ್ಲ ಮನೇಲ್ಲಿ ಈಗ ಹೋಗಿ ಮಾಡ್ಬೇಕು ಊಟ.
ಅಂದ್ರೆ ಆಲೂಗಡ್ಡೆ.
ಹಾ ಆಲೂಗಡ್ಡೆ ಮಾಡಿದಾರೇನು ಸರಿ ಮಾಡ್ತಾರ ಆಲೂಗಡ್ಡೆ? ಹಲೋ ಹಲೋ
ಹಾ
ಎಲ್ಲಿದ್ದಿರ್ ನೀವು ನೆಟ್ವರ್ಕೆ ಬರುತ್ತಿಲ್ ನಿಮ್ದು ಕೇಳಸ್ತಾನೆ ಇಲ್ಲ ನನಗೆ. ಹಲೋ ಹಲೋ ಹಾ ಕೇಳಸ್ತಿದೆ ಇವಾಗ.
ಅಲ್ಲ ಅವಾಗ ಅವ್ರು ಕೇಳಿದ್ರಲ್ವಾ ಏನ್ ಮಾಡ ಕರ್ದ್ರು ಸುವಿ ಸುವಿ ಅಂತ ಏನ್ ಮಾಡಿದಾರ ಅಂತ ಕೇಳಿದ್ರಲ್ಲ ಅದಿಕೇಳಕ್ ಹೋಗಿದ್ದೆ.
ಹಾ ಹೌದಾ.
ಹಾ
ನಿಮಗೆ ಸುಯ್ ಸುಯ್ ಅಂತ ಕರ್ತಾರ ನಿಮ್ ಫ್ರೆಂಡ್ಸು.
ಸೂವಿ ಅನ್ನಲಾ ಸು ಅಂತ ತಾರ್ ಅಷ್ಟೇ ಇವರು ಅಕ್ಕ ಅಲ್ವಾ ಇವಾಗ್ ಬಂದಿರೋದು ರೀಸೆಂಟಾಗಿ ಅವ್ರಷ್ಟೇ ಹಂಗ್ ಕರೀತಾರೆ. ಎಲ್ಲರೂ ಬರೆ ಸು ಸು ಸು ಅಂತ್ ತ್ತರೆ.
ಸು ಸು ಸು ನಿಮ್ಮಮ್ಮ ಏನಂತಾರೆ?
ಬ್ರೊ
ನಿಮ್ ನಮ್ದು ಇನ್ ಏನ್ ಮಾಡಿದಾರ ಗೊತ್ತಿಲ್ಲ ಹೋಗಿ ಮಾಡ್ಬೇಕು. ಕ್ಕೋ ಅಮ್ಮ ಅಪ್ಪ ಏನಂತಾರ ನಿಮನ್ನ?
ಊರಿಗೆ ಅಕ್ಕ ಹೌದ್ ಹ್ಮ್
ನಿಮ್ಮ ಅಪ್ಪ ಅಮ್ಮ ಏನಂತಾರಂದೆ ನಿಮ್ಗೆ?
ಅವರು ಮಮ್ಮಿ ಅಂತಾರ.
ಇಲ್ಲ ಒಬ್ರೊಬ್ರುದು ನಿಕ್ ನೇಮ್ ಇರುತ್ತೆ ಅಮ್ಮು ಚಿನ್ನ ಹಂಗ್ ಅದು. ಕರೆಕ್ಟ್ರಿ ಅದೇ.
ಇಲ್ಲ ಆ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮಿ ನಂಗ ಮಮ್ಮಿ ಅಂತಾರೆ ನಮ್ಮ ಅಣ್ಣಗಳು ಇಬ್ರು ಬುಜ್ ಭುಜ ಅಂತಾರೆ ಭುಜ.
ಹ
ಅದು ಚಿಕ್ಕ ಹ ಅದು ಚಿಕ್ಕವಾಗಿಂದ ಹಂಗೆ ಕರ್ದು ಕರ್ದು ಹಂಗೆ
ಹೌದು.
ಹ್ಮ್
ಹ್ಮ್
ನಿಮ್ಮ್ ಮನೇಲೇನಂತಾರೆ ಚಿನ್ನ ಅಂ
ಏ ಇಲ್ಲ ನಾನ್ ಹೆಸರು ಕರಿತಾರೆ ಬಾಗು ಅಂತಾರೆ.
ಆ ನಿಮ್ಮ ಹೆಸರು ಫುಲ್ ದೊಡ್ಡದಿದೆ.
ತುಂಬಾ ದೊಡ್ದಿದೆ.
ಹಾ
ಅಕ್ಕ ತಮ್ಮ ಅಂತ ಕರಿ. ತರೆ.
ಅಕ್ಕ ತಮ್ಮ ತಮ್ಮ ಹಾ ಹಾ. ಆ ಹಾ ಹಾ ನೀವು ಅಕ್ಕಮ್ಮ ಅಂತೀರಾ.
ಹ
ಹಾ
ಹಾ
ಸ
ಸರಿ ತಗೊಳ್ಳಿ ನಾನು ಊಟ ಮಾಡಿ ಆಮೇಲೆ ಹಸ್ತೀನಿ ಮತ್ತೆ.
ಹಾ ಸರಿ ಆಯ್ತು ಊಟ ತಿನ್ನಿ.
ಹ್ಮ್ ಸರಿ ಇವಾಗ ಯಾಡ್ ಸಲಿ ಕಾಲ್ ಮಾಡಿದ್ರು ಅಕ್ಕ ಈ ಸಧ್ಯ ಆಚ್ಕೆಂದ್ರೆ ಬೈತಾರೆ ಮತ್ತ. ನಾಕ್ಸರಿ ಕಾಲ್ ಮಾಡುವ್ರೆ ತ್ತ ಮನಿಗ್ ಹೋದ್ನಂದ್ರೆ ಬೈತಾರೆ ಕಾಲ್ ರಿಸೀವ್ ಮಾಡ್ಲಿಕ್ ಏನಾಗ್ಯದಂತ.
ಮಾಡಿದಾರಾ?
ಹಾ ಎರಡ್ ಸಲಿ ಮಾಡಿದ್ದಾರೆ ಕಟ್ ಮಾಡಿದೀನಿ ಹೋಗ್ಬೇಕ್ ಈಗ.
ಸರಿ. ಸರಿ ಬ್ರೋ ಹೋಗಿ ಹೋಗಿ ಜಲ್ಲಿ ಸರಿ. ಬಾಯ್
ಬಾಯ್ ನೀವು ಊಟ ಮಾಡ್ರಿ ಸ್ವಲ್ಪಾದ್ರು.